ಹೇಳ್ರಿ ಆಮೇಲೆ
ಅಾವೋಗ್ರಿ ಏನ್ ಹೇಳದ್ರಿ ಏನ್
ಹ್ಮ್ ಇ ಕವಚಿತ ನ
ಹಾರು
ನಂಬರ್ ಕೊಟ್ಬನ್ನಿ ಯಾವ್ದ
ನಂಬರ್ ಕೋಟ್ಟ ಬಂದನೀ ಪೋನ್ ಹಚ್ಚಿಲ್ಲೋಣ
ಹ್ಮ್ ಈಗ ಅಂಗ್ಡಿ ಕ ಹ್ಮ
ಹ್ಮ ನಂಬರ್ ಕೊಡ್ಬೇಕಂದ ಬಾಡ್ ಐತ್ ನ ಕಡೆಂತ ಐತ
ಹ್ಮ್ ಹ್ಮ್ ಹ್ಮ್ ನಿಮ್ಮ ಅತ್ತಿಗೆ ಮಂಡಳಲ್ಲು ಹ್ಮ್
ಯಾರು
ನಿಮ್ ಅಣ್ಣಹೆಂಡ್ತಿ
ಹ
ಅಲ್ಲಿ ತಕ್ ತಕ್ ಹ್ಮ
ಬಂಗಾಮ
ಏನು
ದುರ್ಗ ಮನ
ಏನು
ಗುಜರಾತ್ನ ಅಂತೆನ ಅಂತೆ
ಹ್ಮ್
ಹೋದ್ರ ನಿನ್ನೆ ಹ ಊರ್ಗ್ ಹೋಗ ಮಂದ್ರಪ್ಪಾ
ಇನ್ ಸಾಯಂಕಾಲದ್ದ ನೆನ್ನೆ ಅಲ್ಲ ಬಿಡು ಮೊನ್ನೆ
ಹ್ಮ್
ಹ್ಮ್
ಪರ ಯ ಮಣ ಹೋಗ ನ ಮಾತಾಡ್ತವಪ್ಪ ಮಣ ಮಾತಾಡ್ತರು
ಹ್ಮ್
ಮಲತ್ ಮತ ಕ
ಹ್ಮ್
ಗೊಬ್ಬಡ ಕೊ ಬ ಪತ್ಕೆ ಗೊಬ್ಬರ ಕೆಮ್ಮ
ಹ್ಮ್ ಹ್ಮ್ ಹ್ಮ್
ಗೊಬ್ಬ ಹ ಬರಕ್ಕ ಇದ್ದ ಊಟಣ ತುಂಗಾಿದ್ದಾನ
ಅಣ್ಣದುಾನ
ಹಂ
ಹ್ಮ್
ಸುೆ ಇದ್ದ ಮತ್ತ ಅಳ್ಳೆ ಹಊಟಾನಂಗ ಮತ್ತೆ ಸುಮೆ ಇದ್ದೆ
ಹ ಚೋಲ ಹೇಳನ್ ಮುಖಯತಿ
ನ ಇದರ ಬರುಂಗಲ್ಲೋ ಮರ
ಹಾ
ಬೇಿಂಗಲ್ಲ ಬಂಜ ಹನ
ಹಕ
ಅಲ್ಕ ತಲ್ಕ ನ ಹಿದ್ರೆ
ಹ ಕಲ್ ಕಾ ಕಡ ಆಗತ್ತ ನೀ ಇದು
ಹ
ಹ್ಮ್
ಹೇಗಲ್ಲಿದ್ರಗ ಅನ್ಕ ಸ್ವಲ್ಕ ಮಂಗ
ಹ್ಮ್
ಹ ಇದಾ ನಾನು ಮತ್ತೆ ಅಕ್ಕಾ ಅಕ್ಕಾ ಒಂದಿದ್ದನ ನೀ
ಹ್ಮ್
ಅಬಡದು ನಿ್ ಕಾಕ ಬಟ ಮಾತಾಡಲ್ಲಾ ಅಂದ್ರ ಚ ಮೂಡ ನಂಗ ಚಲ ಮರಕ ಹರಕ್ ಬಂತೇಳ ಹೇಗಿಯ
ಹ್ಮ್
ಹ ಮಸಾಲ ನೋಡಿದ್ರಮ್ಮಾ ನಡಿ ಹಂಗ ಜಾಸ್ತಿ ಅಂತ ಅಂಗ ಮಾಡ ಚಗಬಲ್ಲ
ಹ್ಮ್
ನವು ಯಾವಾಗ ಇನ್ಸ್ಟಾಗ್ರಾಮ್ ಎಕ್ಸಿಟ್ ಮಾಡಿದ್ರ ಅವಾಗ ಎಲ್ಲ ಆಗ್ಬ ಕೈಬಡಿ
ನಿಂದು ಮಾಡಿದ್ ನಾನ
ಹ್ಮ
ಹ ನನಕ ಪರ ಇಲ್ಲಿಯಾ ವಿಡವು
ಮೂ ಬರಲ್ಲವು
ಹ್ಮ್ ಅವಾಗಾಗ ಬರ್ತದಪ್ಪ ಈಗ ಬರವಲ್ಲ
ಅದ ಬರ್ತ ಇೂ ಇ ಹೇಳ ನಿರ
ಅದ ಐಡಿ ಐ ಡಿ ಕರೆಕ್ಟ್ ಆಯ್ತಲ್ಲ ಹೋಗಲ್ಲ ಅಲ ತಂಗಿ ರೀಲ್್ಸ ಅವು
ಹಾ ಇಲ್ಲ ಡಿಲೀಟ್ ಮಾಡಲೇ ಅವ್ದಿಲ್ಲ ಪಲ್ಲಿ ಐ್ತಾನ ಕ ಅಡಿ ಚ ಮಡಿಲ್ಲವಾ
ಹಾ ಹ್ಮ
ಒಟ್ಟ ನೀ ನಾಕಿದ್ರೇನ ತೋಗಲ್ಲ
ಹ ಹಊಲ್ಲಮಗೆ
ಹಡಲ್ಲಾ ನೋಡ ಮತ್ತ ಅದ ಅಡ್ಡಿ ಏ ಕುಂತಾ ಮಜದ ಬೇರಾರ ಕೋ ಸಖಾನ ತರ ನ ಬುದಿಲ್ಲ
ಹ್ಮ್ ಹ್ಮ್ ಹ್ಮ್
ಕೇಟ್ ಮಲ್ಲ ಇಡ ಅಂತ ಬಂದೇ ಬರ್ತಾವ
ಹ್ಮ್ ಏ ನಾಳ ಹ ಚುಬೇಕೇನು ಹತ್ತಿ ಒಲ್ಕ
ನಾ ಬನಾ ಒಂದು ಹದಿನೈದು ದಿನ ಅಲ್ಲ ಊಟ ಅಮ್ಮ ಕುಡು
ಹ್ಮ ನಾನ ಹಂಗ ಮಾಡ್ಬೇಕಂತ ಮಾಡಿದನಪ್ಪ ಇಏನೊ ಒಂದ್ ನಾಳೆ ಹಚ್ಬೇಕಂತ ಮಾಡೀನಿ
ಹ ಓಟ ಹೋಗುವ ವಾ ಚಂದ್ರ ಒಂದ್ ಲೆಕ್ಕ ಇದ್ದಿದ್ದ ಆಐ್ ಎರಡ್ ಮೂರು ಎರಡು ಮೂರು ಗಂಟಲ್ ಬಿಡಮ್ಮ ಹ ಹೇಳಿ ಕೊಟ್ಟ ಅಂತಕಂದಲ್ಲಿ
ಹ್ಮ
ನಿಮ್ಮ ಉಮ್ಮಾರಿ ಆತ ಅಂದ್ರೆ ನೀರ್ ಬಡ್ದ ಒಳ್ಳಿ
ಹ್ಮ್
ಕತ್ ಬಿಟ್ಟಟ್ಟ ಯ ಮೂರ್ ಜನ ಬಿಟ್ಟು ಕೊಟ್ಟ ಬಿಟರು ಆತಂತ ಹ ಹ್ಮ ಪಟಾಕಾ ಸಮ್ ಕೂಡ ದಾದಾ ಅಡ್ನ ಮರ
ಅಲ
ಅನಾ
ಕಸ
ಬಮ್ಮ ದೂರ ಆಗತ್ತಲ್ಲ ಇಡಾಕ ಬಂದ್ಬಿಡತ್ತ ಬಂಜನ
ಹ್ಮ್ ಆತ ನೋಡು
ಹಾ
ಎಷ್ಟ ಕಾಲ ಅದು ನೋಡುದು
ನ ಈಗ ಕಂಡತ
ಏನ್ ಮಾಡಸಕ್ತಿ
ನಾಲ್ಕು ಸೆಕಂಡ ನಾಲ್ಕು ಸೆಕಂಡ
ಹ್ಮ್ ನೀನು ಎಷ್ಟು ಎಂಟಾನ
ಆಮ
ನಹಷ್ಟ ನಿಮಿಷ
ನ ಆರು ನಿಮಿಷ
ಹ್ಮ್ ನೋಡ್ಕ ಎಂತದ್ದ ಕಟ್ ಮಾಡಪ್ಪ ಬ್ರ ಜಮಾಕತಿ
ಹ್ಮ ಇ ನ ಗಂಬ ಗಂಬಾರ ನಂಬರ್ ಫರ್ ಸೇರಿಗ
ಆ
ನೀನಗ್ ಎಂಬತ್ ಬರ್ತಾ
ಹಾ
ನನಗ್ ಬರೋದ ಎಂಬತ್ ಬರ್ತರು ಬರ್ತ
ಹ್ಮ್ ನೀನ ಚೇರದಟಾ
ಹ್ಮ್
ಹ್ಮ್
ಗುರ್ಗಿ ಹಕ ಕೊಯಲ್ಲಿ ರಡಿ ಬಂಡ ಗುರ್ಗಿಕ ಕತಾಕತೀನಿ ನಾನು ಮಳಿವನ್ ತಾಗಾಲ ಕೂಡ ಒರ ಭಯಾ ಆಳ
ಹ ಬಿಡ್ತೇನೆ ಮಿ ಹಓದು ಶಿವಾಯ ನಮ್ಮ ನೀರ್ನ್ನು ಬಿಡವಲ್ಲ
ನೀರು ಕಳಯಕ ನೀರು ಬಡಾವ ಡ್ಯಾಮ್ ಲ್ ಐಬಡಾವ ನೋಡ
ಬುಲ್ಲರ್ಕೊಂದ್ ಕಾಣ ಇತೆ ಹಊಳ್ ತಗಬೇಕಂ ಹಊಳ
ಹಾ ಕಾಲ ಅಲ್ಲ
ಹ್ಮ್
ಯಾರ್ ತಗಸ್ಬಕ್ ನಾವ್ ತಕ್ಸ್ಬಕ್ ರೈತ್ ಹೋಗಿ ಅವ್ರಗ್ ಹೇಳಿ
ಹ್ಮ್
ಹ್ಮ್
ದೇತಲ್ತ ಸರ ನ ಆಟ ಆ ಬಿಡಣ
ಉಳು ತಗಸ್ಬೇಕು ಅಲ್ಲಿಂತ ಮೋಟ್ರ ಆಗಿ ಇಟ್ರ ಅದಾವಲ್ಲ
ಹ್ಮ್
ಅಲೆದ ಮೇಲೆ
ಹ್ಮ್
ಅವನ್ ತಗ ಸೊಖ
ಅತ್ತಿಬೆ ಸಾಕಪ್ಪ
ಮತ್ತೆ
ಚಲ ಚಲ ಪಂದ್ಯ
ಆಗೇತ ಒಂದು ಎರಡು ಲಕ್ಷ ರೂಪಾಯಿ ಆಗೈತಿ
ಮಾಡಿದ್ದಂತು ಹೊರಗಾಗಿ ಬಂತ
ಹ್ಮ ಕೊಟ್ಟೆ ಅವ ರೊಕ್ಕಾಲ ಇಲ್ಲ
ಕೊಟ್ಟಲ್ಲ ಒಂದ್ ಲಕ್ಷ ಸ್ವಲ್ಪ ಆ ಅಂದ್ರೆ ಹ ಹಾವ್ರ ತೆಗಿಬೇಕಂತ್ರ ಸುಮಮ್ಮ ಇದ್ದೇ ನಾನು
ಹ್ಮ್ ಹ್ಮ ಹ್ಮ್
ಹ್ಮ ಅವ್ರತಂದ್ರ ಅದು ಕೂಡಕ್ ಹೊಂಚ ಆಗತ್ತ ಇಲ್ಲ ಕೊಡಬೋಡ ಲೇಟ್ಗಂದಾನ
ಹ್ಮ
ವಲ್ ಬಡ ನೇಟ್ ತಾತ ಇಣ್ಣೊಂದ ಬಿ ಕೊಡದಂತೆ ಅದ ಸರಿ ಆತ ಅಂದ್ರ ರಾಜನಾ ನಾ ಕೊಡಂತಂತಪ್ಪ ಹ
ಹ್ಮ ಹ್ಮ್
ಹೌದಾ ಅದು ಹ್ಮ್ ಅಲ ಅ ಕೊಡ ಮಾನ್ ಆತದ ಕಸ ಇಲ್ಲ
ಹಾ
ಅಡಲ್ಲ ಅವ್ನಿ ನಮ ಕೊಡ್ರಪ್ಪಾ ಕೊಡಬಡ ಅಂದ ಏನು ಇನ್ನೊ ಒಂದು ಎರಡ್ವರೆ ಸಾವರ ಐ್ದರಿ ಕೂಡಾಗ ಏನ್ ದೊಡ್ಡದಾಗಲ್ಲ ನೀವೇನ ಅವ್ರು ಇ ಕೊಡ್ಬೇಕ ಕಾಣತಳ್ರಿ ಎಲ್ಲಾನು ಎಲ್ರೇ ನಾವ್ದ ಹಾ ಕೊಡೋದಿಲ್ಲ ಹಗೆ ಹೊಲಪಲ ಮಾಡ ಡೆವಪ್ ಮಾಡ್ದ್ದು ಚೆನ್ನಾಗ್ ಕೊಡ್ಬೇಕ ಅಂತತ್ರಿ ಅದ ಅವರು ನಮ್ಗ ಕೊಡ ಅಂದ್ರೆ ಅವ್ರಕ ಕೊಟ್ಟವಿ ನೋಡ್ಬೇಕ ನಾನ ಯು
ಹ್ಮ
ಅ ಕೊಡ್ತ ಎಲ್ಲಪ್ಪ ನಮ್ ಕಾಯಿ ಕಡ ಅಲ್ಲ ಕೊಡಫೋನ್ ಆಯ ಕೊರ ಅಂತ
ಹ್ಮ
ಬಂದ ಕರ್ಮಿರಿ ಅವ್ರ ಅಂತರಿ
ಹ್ಮ್ ಹ್ಮ ಇಬ ಕೊ ಹಾ
ತಳ ನಾಲ್ಕವರೆ ಸಾವಿರ ರೂಪಾಯ ಬರ್ತ ನಾಕಕ್ ಸಾವಿರದ ಎರಳ್ನೂರು ನಾಕ ಸಾವಿರ
ಹ್ಮ್ ಹ ಎಷ್ಟು ಎಂಟ ಸಾವಿರ ಅದ
ಹ್ಮ
ಯಾರವರ್ದ ಅವ್ರ ಕೊಟ್ಟಿನ
ವರ್ಷ ಕಣ ಅದ
ಹ್ಮ್
ಹ್ಮ
ನ ಕನ ಒಂದು ಇನ್ನು ಒಂದು ಆರ್ನಕ್ಕ
ಹ್ಮ
ಒಳದ ಮುಂದ ಒಂದ್ ತಿಂಗ್ ಆಗತ್ತು ಜನ ಹೋಗ್ ಕೊಟ್ಟಿ ನೋಡ ಹ ನ ಒ ಮುಂದಿರ್ತ
ಹ್ಮ್ ಊಗದ ಗಲ ಆಕದು
ಹ್ಮ್ ಹೋಗಾದೇನೋ ಒ ತಿಂಗ್ ಮುಂದೆ ತಾವು ಕೊಟ್ಟಿ
ಅದದ ಹೋಗದ ಇ ಕಳುವ ಹ್ಮ್
ಬ ಒಂದು
ಹ್ಮ ಅದ ಗೊಬ್ಬರದ ದೇಲ
ಹ್ಮ್
ಪಪ್ಪ ಡಿ ಮಾಡ್ಸಾಕ ಇದಕ್ಕೆ ಐ ಡಿ ಆಫೀಸ್ಗೆ ಕಬ್ ಎಂತ ಕಬ್ಬ ಐತ್ ಅಂತಂದ ಹೇಳಿ ಆಪ್ಷನ್ ತೋರ್ಸದದು ಅ ಆಪ್ಷನ್ ಓಪನ್ ಮಾಡ ಅಂತ
ಹ್ಮ್
ಓಪನ್ ಮಾಡ್ಬದ್ರೆ ಬರ್ತಾಂತ ಗಬರ ಹ್ಮ್
ಇಲ್ಲಿ ಬಗಾರಿನಲ್ಲ
ಆ
ಭೂಜನಿಂದ ಸುದ್ದಿ ಆದ ಈಗ
ಹ್ಮ್
ಹ್ಮ
ಹ ನನ ಇನ್ನ ಒಂದು ಆ ಕಂಬು ತ ಮ ತರ್ಂಗ ಮರಕ ನಗೆ
ನಮಸ್ಕಾರ
ಹ್ರ ಬಳ ದೇವಸ
ಹ್ಮ್
ಬಳಿ ಇಲ್ಲ ಪಳಿ ಇಲ್ಲ ಯ ಕಾಂಡಾಪುರ ದುಬಾರಿ ಬೀಜ ತಗೋಬಂದು ಹೊಲ್ಕ ಆಯ್ಕೆ
ಹ್ಮ್ ಬೇಸಐತೆಂತೆ ಹಾ ಮೆಕ್ಕದೋಳ
ಮಲೋ ಇ ಮಳೆ ಹಾಗಗ ಹೊಲ್ತ ಮಳೆ ಆದ್ರ ಉಳಿತೇವ ಮಳೆ ಆಲ್ಲಿಲ್ಲ ಇಲ್ಲ
ಅಲ್ಲ ಅಲ್ಲಿದ ಅಲ್ಲಿ ನೀರೋರಿ
ಗರವಿದ ಒಂದ್ ಎಕರೆ ಆಟ ಸುುದ್ದದ ಅಲ್ಲಿಟ್ಟ ಇಲ್ಲಿಟ್ಟ ತೆಗಿ ಹೋಗಬಿಡೆ
ಹ್ಮ್ ಹ್ಮ್
ಅದ್ರಾಗ ಮೂರ್ ತಕ ಬಂದತದ ಆಟೋ ಆಟೋ ಮೂರು ಕೆಗು ಹಾ ಅದನ್ನ ಲವಲ್ ಮಾಡ್ಬೇಕ ಮೂರ್ ಗಂಟೆ ತಗ್ಬುದತ್ತ
ಆ ಕೆಬ್ಣ ಅದ ನಾನ್ ನಡ್ಕೆ ಅಂದತ್ತನ ನಾ ಕಮ್ಮಿ ತಗಂತಂದು ಹೇಳಲ್ಲ ನಳ
ಅಂತರಲ್ಲ ಮತ್ತೆ ನಾಳೆ ಆ ಹೆಂಗ ಅಂದ್ರೆ ದೀಡ್ ಎಕ್ರ ಹೊಲ ಅದ ಲವಣಿ ಹೆಂಕಮಂತ ಅಂತಾನ ಅದಾಟ್ ಕೊಡಂತಾನ ಅದ್ರ ಗೇ ಬೇ ದ ಆಟ ಕೊಡಲ್ಲ ಹೆಚ್ಚಿಗೆ ಕೂಡ ಅಂತಾನಾ ಏನ್ ಆತ ಅದೇ ಏಟ ಆಟ ಕೂಡದು ಏ ಮಾಡೋದು ಪಪಕ್ಕ ಕಿನಾ
ಹ ಹೋಗಬೇಕ ಭೈಕಿಲ್ಲ ಅವ
ಬೈಕ ಇಲ್ಲ
ನನಗೆ ಗಾಡಿಗೆ ನೀ ಹೋಗಬೇಕೇನು ಕೊಪ್ಪಳಕಾ
ಯಾರು ಏನು ಬಂದಿಲ್ಲಪ್ಪಾ ಮತ್ತೆ ಮನ್ಯಾಗಾರ ನೋಡು ಇವತ
ಹ್ಮ
ಗಾಯತ್ರಿ ಜಪ್ಪ ಚಲ್ಲ ಜೋರ ಆದು ಗ
ಹಾ
ಇಬರದು ಹೇಳಕ್ಕಲ್ಲಕಿ
ಜಾದ್ರ ಚಪ್ಪಟ್ಟ ಅದು ಕೂಡ ಸಾಲ ಕೊಟ್ಟು ಮತ್ತೇನೆ
ಕೊಟ್ಟ ನೀಟ್ಗ ವಿಮುಕ್ತ ಆಗ್ಬಡ ರೊಕ್ಕ ಕೊಡದ ಇತ್ತ ಅಂದ್ರ
ಹ್ಮು ಮತ್ತೆ ನಾವು ಅಂಗಪ್ಪಾ
ಇಟಗೊಂಡ ನಾಳೆ ಕೊಡತಿನ ನಾಳೆ ಕೊಡತೀನಿ ಇನ್ನು ಇಲ್ಲ ಇಲ್ಲ ಅನಬೇಕು ರೊಕ್ಕ ಇಲ್ಲಪಾ ಇವತ್ತು ಇನ ನಾಕ ದಿವ್ಸ ತಡಿ ಅನಬೇಕು ಇದ್ದಾಗ ಅದು ನಿನ್ನೆ ಹಂಗ ಹೋಗಿದ್ದೆ ಅವ ಎರಡ್ ಸಾವಿರ ಕೊಟ್ಟ ಬಾಡಿಗಿ
ಹ್ಮ್
ಹ ನಿನ್ನೆ ಮನ್ನೆ ಟ್ಯಾಂಕ್ ಫುಲ್ ಮಾಡಿದ್ನಿ ಅದೇ ಟ್ಯಾಂಕ್ ನಾಗ ಹೋಗ್ ಬಂತು ಎರಡ್ ಸಾವಿರ ರೂಪಾಯಿ ಮತ್ತೆ ಒಳ್ಳೆ ಐದನೂರು ರೂಪಾಯಿ ಡಿಸೆಲ್ ಅಕ್ಸೆ ಬಂದೆ
ಹ್ಮ
ನಾಳೆ ಹತ್ತ ಇಪ್ಪತ ಉಳದವಂದು ಮತ್ತೆ ಬರ್ತದ ಅಂತಂದು ಐನೂರು ರೂಪಾಯಿ ಅ ಅಗ್ನಗರೆ ಅಗ್ನಗೇರೆ ಆಗಾಕ್ಷಂದ ಹಾ ಅಲ್ಲ ಟೂಲ್ ಗೇಟ್ ಕಕ್ಷನ್
ಆ ಹುಡಗ್ ಏನಾಯ್ ಏನಾಯಯತಂತೆ ಸತ್ತನ ಹ ಅಲ್ಲ ಸರ್ ಮೌಳಿ
ಏನ ಬಿಪಿ ಲೋ ಆಗಿತ್ತಂತ ಪ್ಪಾ
ಹ್ಮ್ ಅವ್ರೆಲ್ಲಾ ಅಮ್ಮರ್ ಪಿಕ್ಚರ್ ಪೂರಾ ಬಗೆಹರೆ ಸ್ಯಾರ ಅಂತ ಹೇಳ
ಹ್ಮ್ ನಿಮ್ಮಾಲ ಎಲ್ಲ ವಗಂತ ಆ ಒಳ್ಳೆ ಅಚ್ಚರಿ ನೀವೇ ಅಚ್ಚರಿ
ಹಾ ಕಟ್ ಮಾಡ